ಹಲೋ,
ಹಾ
ಎಳ ಸ
ಸೆಂಟಲ್ ಅಲ್ಲ ಮತ್ತಡ ಅಲೋ, ಯಾರದು
ಯಾರದ್ದು ನಿಮ್ಮ ಕಡೆಯಿಂದನೇ ಸೋಲ್ ಬರ್ತಾ ಇರೋದು ಇಷ್ಟು ಇಷ್ಟು ಏನು ಚೀರಾಡ್ತಿದ್ದಾರೆ ಅಂತ ಏನ್ ಚಿರುತಿದ್ದಾರೆ ಏನೋರು
ಇಲ್ಲ ಯಾರೇನು ಮ ಇಲ್ಲಿ ನಮ್ಮ ಮನೆ ಬಾಜು ಯಾರು ಜಗಳ ಆಡ್ತಾ ಇರ್ಬೇಕು ಅನ್ಸುತ್ತೆ ನನ್ಗೆ
ಹೌದಾ
ನಮ ನಮ ಮಾತ್ರ ಈ ರೀತಿ ಯಾರಿಗೂ ಮಾತ ಈ ರೀತಿ ರಿತಿ ಮಾತಾಡೋರು ಯಾರು ಇಲ್ಲ ಯಾರು ಜಗಳ ಆಡ್ತಾ ಇದಾರೆ ಅನ್ಸುತ್ತೆ ನಮ್ಮ್ ಮನೆ ಹೊರಗಡೆ
ಇಲ್ಲ ಈ ಜೀರಾಡೋದು ಯಾಕೆ ಅಂತ ಯಾರು ಅಂತಾ ಗೊತ್ತಾಗಿಲ್ಲ
ನನಗೆ ಶಾಕ್ ಆಯ್ತು ಆಟೋಮೆಟಿಕ್ ಆಗಿ ಯಾರಪ್ಪ ಈ ರೀತಿ ಮಾತಾಡೋದಂತ ಅನಿಸಿ ನನ್ಗೆ ಒಂದ್ ಸೆಕೆಂಡ್
ಹೋಗೌದು ಎಷ್ಟು ಕೆಟ್ಟ ರೀತಿಯಾಗಲಿ ನಾನ್ ಮಾತಾಡೋದು
ಇಷ್ಟು ಬೇಜವಾಬ್ದಾರಿಯಿಂದ ಇಷ್ಟು ಕೆಟ್ಟ ಪದಗಳನ್ನು ಬಳಸೋದು ಬಾಳ ಕೆಟ್ಟದಪ್ಪ ನಾನ್ ಹೇಳ್ತೀನಿ
ಹೌದಪ್ಪಾ ಈಗ ಕಾಲ ಎಲ್ಲಾ ತುಂಬಾ ಸೂಕ್ಷ್ಮವಾಗಿದೆ ಹಿಂಗೆಲ್ಲ ಬೈಗಾಡು ಎಲ್ಲ ಇದು ಮಾಡಕ್ ಹೋಗಬಾಡದ ಅವನಿಗೆ ತಿಳಿಸಿ ಹೇಳಬೇಕಿತ್ತು
ಹೌದು
ಅವ್ರು ದುರ್ಕೊಂಡ್ರೆ ಎಲ್ಲ ಒಳ್ಳೇದಿದೆ ಇಲ್ಲ ಅಂದ್ರೆ ಮತ್ತೆ ಏನ್ ಮಾಡಕ್ ಆಗಲ್ಲ ಅವ್ರ ಮೇಲೆ
ನನಗೊಂದು ಕತೆೆ ಹೇಳಿದ್ಲು ನಿನ್ನೆ ನಮ ಭಾಷೆ ಬೈ ಅಂತ ಹೇಳಿದಿದ್ದಾರೆ ಅವರು ನಿನ್ನೆ ಕತೆ ಹೇಳಿದ್ರು ಹೇಳ ನಿನ್ಗೆ
ಹಾ ನಂಗೆ ಹೇಳಿದ್ರು ಹೇಳಲಾ ನಿಮ್ಗೆ
ಹಾ
ಹೇಳಲಾ
ನನ್ಗ್ ಹೇಳಿದ್ರು ನನ್ಗ್ ನೆನಪಿದೆ ನಾನ ಹೇಳ ನಿನ್ಗೆ ಆ ಕಥೆನಾ
ನೆನಪಿದೆಯಾ ನಿನ್ ಕಥೆಗಳು
ಹಾ ನಾನೊಮ್ಮೆ ಹೇಳಿದ್ದೆ ನನಗ್ ಇನ್ನಾದ್ರೂ ನೆನಪಿದೆ
ನನಗೂ ಕೂಡ ಒಂದು ಕತೆೆ ನೆನಪಿತದೆ ನಾನು ಅದೊಂದು ಕಥೆಯನ್ನು ಮುಗಿಸ್ತೇನೆ ಆ ನಂತರ ನೀ ಹೇಳ ಮತ್ತೆ
ಹೌದಾ
ಹಾ
ಹೇಳಪ್ಪ ಯಾವ ಕತೆ ನೀನ್ ಹೇಳದು
ಇದು ನನ್ ಕತೆೆ ಅಂದ್ರೆ ಒಂದು ಅಹಂಕಾರಿಕ
ಹಾ
ಅದರ ಬಗ್ಗೆ ಅಂದ್ರೆ ನಮ್ಗೆ ಒಂದು ಒಳ್ಳೆಯ ಯೋಚನೆ ಬರುತ್ತಿದ್ರಿಂದ ಇದರಿಂದ ಅಂದ್ರೆ ಒಳ್ಳೆಯ ನಡತೆ ನೋಡಿ ನಾವು ಕಲಿಬೋದು ಈ ಕಥೆಯಿಂದ ಅಂತ ಹೇಳಿ ಹೇಳ್ತೀನಿ ನೋಡಪ್ಪಾ
ಹಾ
ಹೌದು ಇದು ಕತ್ತೆ ತುಂಬಾ ಫೇಮಸ್ ಆಗಿದೆ ಈ ಕಾಲದಲ್ಲಿ ಈಗ ಪ್ರೆಸೆಂಟ್ ಆಗಿ ಪ್ರಸ್ತುತವಾಗಿ ಕಥೆಯ ಬಿಡುಗಡೆಯಾಗಿ ಈಗ ಒಂದು ಹದ್ನೈದು ವರ್ಷ ಆಯ್ತು ಈಗ ಜಗತ್ತಿನ ತುಂಬಾ ಫೇಮಸ್ ಆಗ್ಬಿಟ್ಟಿದೆ ಇದು ಕಥೆ.
ಹದ್ನೈದ ವರ್ಷ ಆಯ್ತ ಆ ಕಥೆ ಬಿಡುಗಡೆ ಆಗಿ.
ಹ ಹದ್ನೈದ ವರ್ಷ ಆಯ್ತು ಮತ್ತೆ ಈ ಕಥಿಗೆ ಹಲವಾರು. ಜಗತ್ತಿನ ಅತಿ ದೊಡ್ಡ ಪ್ರಶಸ್ತಿ ಕೂಡನು ಇದಕ್ಕೆ ಲಭಿಸಿದೆ.
ಈ ಕತೆಗೆ ಬಂದದಿಯಾ?
ಹಾ ಈ ಕಥಿಗಿ. ಪ್ರಶಸ್ತಿ ಬಂದಿದೆ ಈ ಪ್ರಶಸ್ತಿ ಬರ್ದವರು ಅಂತು ಈಗ ಬದುಕಿಲ್ಲ. ಅವ್ರು ತೀರ್ಕೊಂಡು ಬಿಟ್ಟಿದ್ದಾರೆ.
ಹೌದಾ?
ಹೌದು.
ಏ ಅವ್ ಕತೆ ಹೇಳಪ್ಪ ನೋಡಣ ಯಾವ ರೀತಿ ಇದೆ ಅದು ಅಂತ ಕತೆ.
ಸರಿ ನಾ ಕತಿ ಹೇಳ್ತೀರಂತ ನೀನು ಸರಿಯಾಗಿ ಕೇಳಿಗೆಸಿಂದ ಅದಕ್ಕೆ ಜೀವನದಲ್ಲಿ ಪಾಲನೆ ಮಾಡ್ಬೇಕ್ ನೋಡಪಾ.
ಹ ನೀನ್ ನೀನ್ ಹೇಳ್ತಾ ಇದಿಯ ಅಂತಂದ್ರೆ ನಾನು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತೀನಪ್ಪಾ.
ಸರಿ ಹೇಳ್ತೀನ ನೋಡು ಸರಿಯಾಗಿ ಕೇಳು.
ಹ ಹೆಳಪ್ಪ ಅಣ್ಣಾ.
ಒಂದು ವ್ಯಾಪಾರಿಯ ಬಳಿ ಒಂದು ಕುದುರೆ ಮತ್ತು ಒಂದು ಕಥೆ ಇದ್ದಾರೆ. ಕತ್ತಿ ಇದ್ದವ ಅಂತೆ ಅಂದ್ರೆ ಒಬ್ಬ ವ್ಯಾಪಾರಿ ಇರುತ್ತಾನೆ ಅಂದ್ರೆ ಮಾರಾಟ ಮಾರುವವನು.
ಹೌದು
ಅವ್ನ ಬಳಿ ಒಂದು ಕುದುರೆ ಇರುತ್ತದೆ ಒಂದು ಕತ್ತೆ ಇರುತ್ತದೆ.
ಒಂದು ಕುದುರೆ ಮತ್ತು ಒಂದು ಕತ್ತೆ ಇತ್ತಂತ ಒಂದು ವ್ಯಾಪಾರಿ ಬಲ್ಲಿ.
ಹಾ ವ್ಯಾಪಾರಿ ಬಲ್ಲಿ ಒಂದು ಕುದುರೆ ಮತ್ತು ಒಂದು ಕತ್ತೆ ಇದ್ದಂತೆ.
ಆಮೇಲೆ.
ಕುದುರೆ ತುಂಬಾ ಅಹಂಕಾರಿಯಾಗಿದ್ದು, ಯಾವಾಗಲೂ ಕತ್ತೆಯನ್ನು ಕೀಳಾಗಿ ನೋಡ್ತಿತ್ತಂತೆ.
ಕುದುರೆ ಕತ್ತೆಯನ್ನು ಕೀಳಾಗಿ ನೋಡ್ತಾ ಇತ್ತಂತ.
ಹಾ ಯಾಕಂದ್ರೆ ಕುದುರೆಗೆ ತುಂಬಾ ಅಹಂಕಾರ ಇತ್ತಂತೆ.
ಹ ಹೌದು ಕುದುರೆಗಳಿಗ ಇರೋದೆ.
ಹೌದು ಅಹಂಕಾರ ಇತ್ತಂತೆ ಒಂದು ದಿನ ಏನಾಗಿತ್ತಂತಂದ್ರೆ ಚೆನ್ನಾಗಿ ಕೇಳೋದು.
ಹಾ.
ಒಂದು ದಿನ ವ್ಯಾಪಾರಿಯು ತನ್ನ ಸಾಮಾನುಗಳನ್ನು ಕತ್ತೆಯ ಬೆನ್ನಿನ ಮೇಲೆ ಭಾರೀ. ಪ್ರಮಾಣದಲ್ಲಿ ಹೇರಿ ಪ್ರಮಾಣ. ಪ್ರಯಾಣ ಹೊರಟನು.
ಯಾರು ಕತ್ತೆ ಮೇಲೆ ಏರಿ ಹೊರಾಟನಾ?
ಹ್ಮ್ ಏನ್ ಮಾಡಿದ್ದೇನ ಅಂತಂದ್ರೆ ಕತ್ತೆಯ ಮೇಲೆ ವ್ಯಾಪಾರಿ. ಜಾಸ್ತಿ ಸಾಮಾನುಗಳನ್ನು ಹಾಕಿ. ಹಾಕಿ ಬಿಡ್ತಾನೆ ಅಂದ್ರೆ ಹಕ್ತಾರ ಅಂದ್ರ ಒಜ್ಜಿ ಗಸ್ತಿ ಹಾಕಿ ಬಿಡ್ತಾನೆ.
ಹೌದು.
ಮತ್ತೆ ಏನಾಗ್ತಂದ್ರೆ ಭಾರ ತಡೆಯಲಾಗದೆ ಕತ್ತೆಯು ಕುದುರೆಯ ಬಳೀ. ಗೆಳೆಯ ನನಗೆ ತುಂಬಾ ಭಾರವಾಗುತ್ತಿದೆ. ದಯವಿಟ್ಟು ಸ್ವಲ್ಪ ಭಾರವನ್ನು ನೀನು ಹಂಚಿಕೊ ಎಂದು ಬೇಡಿಕೊಂಡಿತ್ತಂತೆ ಕತ್ತೆ.
ಕತ್ತೆ ಕುದುರೆಗೆ ಬೇಡಿಕೊಂಡಕೊಂಡಿತ್ತಂತ..
ಹೌದು ಏನಂತ ಅಂದ್ರೆ ಯಾಕಂದ್ರೆ ಕತ್ತಿಗೆ ತುಂಬಾ ಭಾರ ಹಾಕಿದ್ನಲ್ಲ ವ್ಯಾಪಾರಿ.
ಹೌದು.
ಹಾಗಾಗಿ ಹೇಳಿದಂತೆ ಕುದುರ್ ಕ ಕತ್ತಿ ಹೋಗಿ ಕುದುರೆ ಹೇಳಿದಂತೆ ಏನಂತಂದ್ರೆ?. ನನಗೆ ತುಂಬಾ ಭಾರಿಯಗಿದ್ದು ನನಗೆ ವಜ್ಯ ತಪ್ಪಿದೆ. ಅದು ಭಾರಿಯ ವಸ್ತುವಲ್ಲಿ ಸ್ವಲ್ಪ ನೀವು ಸ್ವಲ್ಪ ತಗೋ ನನಗೆ ಸ್ವಲ್ಪ. ಹಗುರ ಆಗಬಹುದು ಅಂಥ ಹೇಳ್ತಾನೆ.
ಹೌದು ಆಮೇಲೆ.
ಆಮೇಲೆ ಕುದು್ರ ಏ ನಡತದಂತಂದ್ರೆ ಅದು ಒಳ್ಳೆ ನನ ಅಂತ ಹೇಳಿ ನಿರಾಕರಿಸ ಸಿಗ್ತದಂತೆ.
ಅದನ್ನ ನನ್ ಕೈಲೆ ಮಾಡಕ್ ಆಗಲ್ಲ ಅಂತ ನಿರಾಕರ್ಸತ್ಂತ.
ಹಾ ಕುೂತ್ ಕತ ಒಳ್ಳೆ ಅಂತದೆ ಅದಕ್ಕೆ ಒರ್ಕಲಕ ಸ್ವಲ್ಪ.
ಹೌದು ಆಮೇಲೆ.
ಆಮೇಲೆ ಸ್ವಲ್ಪ ದೂರ ನಡೆದ ನಂತರ ಕತ್ತೆಯು. ಆಯಾಸದಿಂದ ರಸ್ತೆಯ ಬದಿಯೆಯಲ್ಲಿ ಮಲಗೆಿಡಿಸುತ್ತಂತೆ.
ಕತ್ತೆ ಮಲಗುತ್ತಾ ವಜ್ಜೆ ಆಾಗಿಿ.
ಹೌದು ಅೌದು ಯಾಕಂದ್ರೆ ಒಜ್ಜಿ ಜಾಸ್ತಿ ಆಗಿದ್ನಲ್ಲ ಭಾರ. ಸ್ವಲ್ಪ ದೂರ ನಡೆದ ನಂತರ ಕತ್ತೆ ಆಯಾಸವಾಗಿ ರಸ್ತೆ ಬದಿಯಲ್ಲಿ ರಸ್ತೆ ಪ. ದಲ್ಲಿ ಮೊಕ್ಕಮ್ ಬಿಡ್ತೀವಿ ಅಲ್ಲೇ.
ಆಹ ಪೂರಾ ಅದು ಎಲ್ಲ ಸಾಮಾನು ವಜ್ಜಾಗಿ ರಸ್ತೆ ಬದಿಯಲ್ಲಿ ಮಲ್ಕೊಳುತ್ತಂತ.
ಮಲ್ಕೊಂಬುಡತವೆ ಸುಸ್ತಾಗಿ, ಇದನ್ನು ನೋಡಿದ ವ್ಯಾಪಾರಿಯು ಕತ್ತೆಯ ಮೇಲಿದ್ದ ಎಲ್ಲಾ. ಸಾಮಾನುಗಳನ್ನು. ಮತ್ತು ಕತ್ತೆಯನ್ನು ಸಹ ಕುದುರೆಯ ಬೆನ್ನಿನ ಮೇಲೆ ಏರಿಸಿದನಂತೆ.
ಕತ್ತೆಯನ್ನು ಕೂಡ ಕುದುರೆ ಬೆನ್ನಿನ ಮೇಲೆ ಏಸಿದನಂತ ವ್ಯಾಪಾರಿ.
ಹಾ. - ಯಾಕಂದ್ರೆ ಇದು ದಣಿದು ಸುಸ್ತಾಗಿ ಕತ್ತೆ ಏನ್ ಮಾಡಿತ್ತಂತ ಒಂದು ರಸ್ತೆ ಜೊತೆಯಲ್ಲಿ ಮಕ್. ವ್ಯಾಪಾರಿ ನೋಡಿದ ತಕ್ಷಣ ಏನ್ ಮಾಡ್ತಾನ ಅಂತಂದ್ರೆ ಈ ಕತ್ತಿಗಂತ್ರು ಈಗ ಏಳೋದಗಕಿಲ್ಲ. ಳ ಕುದುರೆ ಮೇಲೆ ಸಾಮಾನು ಏರಿ. ಅದರ ಮೇಲೆ ಕತ್ತೆ ಹೇರಿ ಬಿಡ್ತು ಅಂತೆ.
ಕುದುರೆ ಮೇಲಿರೋ ಸಾಮಾ ಕತ್ತೆ ಮೇಲಿರೋ ಸಾಮಾನ ಏರಿ ಮತ್ತೆ ಕುದುರೆ ಮೇಲೆ.
ಹ್ಮ್ ಕತ್ತೆ ಕೂಡ್ಸ ಬಿಡ್ತಾ ನಂಗೆ ಕುದುರೆ ಮೇಲನೆ.
ಹೌದ ಆಮೇಲೆ ಏನಾಗುತ್ತೆ.
ಈಗ ಕುದುರೆಗೆ ಕತ್ತೆಯ ಮಾತು ಕೇಳಿದಕ್ಕೆ ಭಾರಿ ಕಷ್ಟತಾಪ ಇಯತಂತೆ.
ಹ್ಮ ಕುದುರೆಗ ಆಯ್ತಂತ.
ಹ ಅವಾಗೆ ನಾನು ಅವ ಅರ್ಧ ಭಾರ ಕೊಡಕತ್ತಿದ್ದ ಸ್ವಲ್ಪ ಭಾರ ತಗೊಂಡ್ರೆ. ಇಷ್ಟು ಭಾರ ನನಗೆ ಬರ್ತಾ ಇರ್ಲಿಲ್ಲಲ್ಲಪ್ಪಾ ಅಂತೇಳಿ ಪಶಿತಾಪ ಪಡ್ತಾ ಇರ್ತಾನೆ.
ಇಷ್ಟು ನಾನು ಇಷ್ಟು ವರಕ್ಕ ಆ ಅದು ಬರ್ತಾ ಇರ್ಲಲ್ಲಲ್ಲಪ್ಪಾ ಈ ಘಟನೆ ನನಗೆ. ಮತ್ತ ಕುದುರೆ ಯೋಚನೆ ಮಾಡ್ತಂತ.
ಹಾ ಕುದುರೆೆ ಯೋಚನೆ ಮಾಡ್ತ ಅಂತೆ.
ಹನಲ್.
ಇದು ಕತೆ ನಮ್ಗೆ ಏನು ತಿಳಿಸ್ತದೆ ಅಂತಂದ್ರೆ.
ಹ್ಮ್-
ಯಾರನ್ನು ಕೀಳಾಗಿ ನೋಡಬಾರದು ಮತ್ತು. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದ್ರೆ ಆ ಕಷ್ಟ ಮುಂದೆ ನಮಗೆ. ತಾಗಬೋುದ.
ಹು ಹು ಯಾರು ಕಷ್ಟದಲ್ಲಿ ಇರ್ತಾರೋ ಅವ್ರಿಗೆ ಸಹಾಯ ಮಾಡಿದ್ರೆ. ಮ ನಮ್ಮಗ ಒಳ್ಳೇದಾಗುತ್ತೆ ಮಾಡಿಲ್ಲ. ಪ್ಪ ಅಂತಂದ್ರೆ ಅದೇ ಕಷ್ಟಗಳು ನಮಗುನು ಬರುತ್ತೆ ಅಂತ ಅರ್ತಾನಾ.
ಹಾ ಹಾ ಹಂಗೆ ನೋಡು ಈ ಕತೆ ಯಾರಪ ಏನಂತ ಅಂದ್ರೆ. ಈಗ ನಾವು ಈಗ ಯಾರಾದ್ರರು ಕೂಡ ಈಗಾ. ಕಷ್ಟದಲ್ಲಿ ಇರ್ತಾರೆ ಯಾವುದೇ ಸಮಸ್ಯೆಯಲ್ಲಿ ದರೆದಿರ್ತಾರಪ್ಪಾ. ಅವರಿಗೆ ಹೋಗಿ ನಾವು ಕೇಳ್ಬೇಕು ನೀವು ಯಾಕೆ ಏನ್ ಸಮಸ್ಯಲ್ಲಿ. ದ್ದೀರಾ ನಾವು ಅದನ್ನ ಬಗೆಹರಿಸ್ತೀವಿ. ನಾವು ನಿಮಗೆ ಸಹಾಯ ಮಾಡ್ತೀವಿ ನೀವು ಏನು ತಲಿಕೆಡಸ್ಕೊಬಾಡ್ರಿ ಅಂತಾ ಹೇಳಿ. ಹೇಳಿದ್ರೆ ಏನಾಗುತ್ತ ಅಂದ್ರೆ ಮುಂದೆ ಒಂದಿನ ಅಲ್ಲಿದ್ದೋರೋ. ಅಂತಾ ಕಷ್ಟ ಬರೋದೊಳಗೆ ನಮಗೆ ಆ ಕಷ್ಟವನ್ನು ದೂರ ಮಾಡಿ ಬಿಡ್ತಾನೆ ಅಂತೇಳಿ. ಕತಿಯ ನಿರೂಪಣೆ ನೋಡು.
ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ನಮಗೂ ಕಷ್ಟ ಟೈಮ್ ನಲ್ಲಿ ಸಹಾಯ ಮಾಡತಾರೆ ಅಂತ. ತ ಇದು ಪೂರ್ಣ ಅರ್ಥ ಅನ್ಸುತ್ತಾ ಇದು.
ಹೌದು ಹೌದು ಅದೇ ನಡಪಾ ಅದು.
ನಿನಗ ಇಂತ ಇಂತ ಕತೆ ಒಳ್ಳೆ ಒಳ್ಳೆ ಕತೆಗಳನ್ನು ಯಾರ ಹೇಳ್ತಾರಪ್ಪಾ ನಿನಗೆ. ಚ್ಚ್
ನನಗೆ ಇಂತಾ ಒಳ್ಳೆ ಒಳ್ಳೆ ಕತೆಗಳು. ಅಲ್ಲಿ ನಮಗ ಎಲ್ಲಾರೂ ನನ ಫ್ರೆಂಡ್ಸ್ ಸಿಗ್ತಾರಲ್ಲ ಅಲ್ಲಿ ಹೇಳ್ತಾರ ಅವರು.
ಅವರ ಹೇಳ್ತಾರ ನಿಮಗೆ ಕತೆಗಳು ಈ ರೀತಿ ಇರವು.
ಹೌದು ಹೌದು ಎಲ್ಲರು ಕುಡದಾಗ ಆಲ್ವಾ ಕತೆಗಳು
ಅವರುನು ಬಹಳ ಡೇಂಜರ್ ಹೇಳ್ತಾರೆ ಬಿಡು ನಿನಗೆ ಕತೆಗಳನ್ನು ಅವರು ಅವರಿಗೆ ಯಾರು ಹೇಳ ಇರ್ತಾರೇನು ಈನ ಇಷ್ಟು.
ಅವರಿಗೆ ಅತರ ಯಾರಳತರ್ಬೋದು ಕತ
ನಿಮಗುನು ಗೊತ್ತಿಲ್ವಾ.
ಪುಸ್ತಕ ಓದತ್ತಾರಂತಲ್ಲ ಅವರು ಉಸ್ತದಿನ ಇದೆಲ್ಲ ನಾದ್ದ. ಇದೆಲ್ಲಾ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಅವರು.
ಪುಸ್ತಕ ಓದ್ತಾರಂತಂದ್ರೆ ಅವ್ರ ಬಳಿ ಇರುತ್ತಪ್ಪ ನಾಲೇಜ್ ಏನಿಲ್ಲಪ್ಪಾ ಅಂತಂದ್ರರು ಇರು ತ್ತೆ ಅವರು ಬಲ್ಲಿ.
ಹೌದು ಹೌದು.
ಅದೇ ನಾ ಇನ್ನ ಲೀಲಿಗ್ ಹೋಗ್ಬೇಕು ಬಟ್ಟೆಯನ್ನು ತೊಳಿಬೇಕು ಆಮೇಲೆ ಹಚ್ಚಲ್ಲ ನಿನ್ಗೆ. ಫೋನು
ಎಲ್ಲಿಗ ಹೋಗಬೇಕು.
ಬಟ್ಟೆ ತೊಳೆಯಬೇಕು ನಾನು ನಾಳೆ ಎಕ್ಸಾಮ್ ಇದೆ ನಂದು.
ಹೌದಾ ಯಾವ್ದ ಎಕ್ಸಾಮ್ ಇದೆ ನಿಮ್ದ ಈಗಾ.
ನಂದು ನಾಳಿಗೆ ಪೊಲಿಟಿಕಲ್ ಸೈನ್ಸ್ ಅಂತೇಳಿ ಇದೆ. ರಾಜ್ಯಶಾಸ್ತ್ರ ಅಂತೇಳಿ ಇದೆ.
ಹಂಗಾ.
ಸೊಲ್ಪ್ ಬಟ್ಟೆ ತೊಳೋದ ಹಚ್ಚಿತೋ ನಿನ್ಗೆ.
ಸರಿ ಅಷ್ಟು ಮಾಡು.